ಹಲೋ ನಮಸ್ಕಾರ
ನಮಸ್
ನಮಸ್ಕಾರ
ನಮಸ್
ಯಾರು ರೆ ನಿಮ್ಮ ಹೆಸರು
ನಾನು ಮಾತಾಡುತ್ತ ನೀನು ಮಾತಾಡತಿಕಿಯಾ
ನನ್ ಹೆಸರು ನಿಕಿತಾ ಅಂತ ನಿಮ ಹೆಸರು
ನ ಹೆ ಇಷ್ಟದ ಅಂತ ಹೇಳಿ
ಹೌದು ಏನ್ ಮಾಡ್ತಿದ್ದೀರಾ ಯಶೋದಾ ಊ ಟಾ ಐತಾ
ಆಯ್ತು ನಿಖಿತಾ ಅವರು ನಿಂದ ಆಯ್ತು ಹಾ
ಹಾ ಆಯ್ತು ಯಶೋ್ರೇ ಮತ್ತೇನ್ ಸಮಾಚಾರ ಏನ್ ಊಟ ಮಾಡತ್ಿ
ನಾವು ಅನ್ನ ಸಾಂಬಾರ್ು ಊಟ ಮಾಡ್ದ ಮತ್ತೆ ರೊಟ್ಟಿ ಊಟ ಮಾಡ್ದೇ ಮತ್ತೆ ಪಾಯ್ತಾಯ್ತು ಅದು ಊಟ ಮಾಡ ಅ
ಹ್ಮ ಸೇ ಮ ಮಾಡತ ನಾವು ಪಿಜಜಾ ಬರ್ಗರ್ ಮ್ಯಾಗಿ ತಿನ್್ವಿ
ಮ ಬಿದ್ರ ನೀನ್ ಅಷ್ಟಲ್ಲ ತಿಂತಲ್ಲ
ಹೌದಾ
ಹ್ಮ್ ಹ್ಮ್
ಮತ್ತೆ ಏನ್ ಸಮಾಚಾರ ಏನು ಊಟ ಮಾಡಿದ್ರಿ ನೀವು
ಅದು ಅನ್ನ ಸಾಂಬಾರ ರೊಟ್ಟಿ ಸಾ ಪಲ್ಯ ಹ ಅದು ಇತ್ತಲ್ಲ ಮತ್ತೆ ಇನೇನ ಪಾಯಸ
ಹೌದ
ಹಾ ಹೌದು ಮಾಡತಿದ್ದ ಹಾ
ಯಶೋದಾ ಅವರೇ ನಿಮ್ದು ಬ್ಯಾಕ್ ಬ್ಯಾಕ್ ಗ್ರೌಂಡ್ ಸೌಂಡ್ ಕ್ಲಿಯರ್ ಇಲ್ಲ ನೋಡ್ರಿ
ಹಾ ಇರಿ ಬ ಮಾತಾಡ್ತೇನಿ ಇರಿ ನಿಮಗೆ
ಹ್ಮ ಸರಿ
ಹೇಳಿದೀನ ಅದ ಹಲೋ ಹಾ ಕೇಳಿಸ್ತಿದ್ದೀನ ನಿಖಿತಾ ಅವ್ರೆ
ಹಾ ಕೇಳಿಸ್ತಿ ಹೇಳಿ ಕ್ಲಿಯರ್ ಮಾತಾಡಿ ಯಶೋದ ಅವರೇ ನಾನು ಪಿಜಜಾ ಬರ್ಗರ್
ಹ್ಮ ಹೌದ ನಿಮ್ ಕಡೆ ಎಲ್ಲ ಬರುತ್ತೆ
ನೀವು ನೀವು ನೀವು ಪಾಯಸ ಮಾಡಕ್ ಬರತ್ತ ನಿಮ್ಗೆ
ನಿಮ್ಗೆ ಪಾಯಸ ಮಾಡಕ್ ಬರುತ್ತಾ
ನ ಪಾಯಸ ಮಾಡಕ್ ಬರುತ್ತೆ
ಹೆಂಗ್ ಮಾಡುದು ಅದು ಹೇಳಿ ಸ್ವಲ್ಪ ನಂಗೆ ಅಡುಗೆ ಬರಲ್ಲ ಸ್ವಲ್ಪ ಅಡುಗೆ ಬಗ್ಗೆ ಹೇಳ್ಕೊಡಿ
ಹಾ ಏನ್ ಮಾಡ್ಬೇಕ ಹೇಳಿ ನಾನ್ ಹೇಳ್ತೇನಿ
ನಂಗೇ ನಂಗೆ ಪನೀರ್ ರೈಸ್ ಮಾಡೋದಿದೆ ಹೆಂಗ್ ಮಾಡ್ಬೇಕು ಹೇಳಿ
ಹದಾಗಿರೀ ಹೇಳತಿ
ಹ್ಮ್ ಹೇಳಿ
ಹಾ ಹೇಳಿ
ಹೇಳಿ ಹೇಳಿ ನಂಗೆ
ಹಾ ಇದು ನಿಮ್ಮ ಹತ್ರ ಏನೇನಿದೆ
ನಮ್ಮ ಹತ್ರ ರೈಸ್ ಇದೆ
ಹ್ಮ್
ಅನ್ನ ಇದೆ ಅ್ಣ
ಹ್ಮ್
ನಿಮ್ಮ್ ಹತ್ರ ಏನಿದೆ
ಹ್ಮ ಮತ್ತಿನಳ
ಹ್ಮ ನಿಮ್ಮ್ತ್ರಾನೇ
ರೆ ನಾ ಈ ಶೂ ನನ
ಯಶೋದ ಅವರ ಏನ್ ಮಾಡ್ತಿದರಾ ಏನ್ ಕೇಳ್ತಿದೀನಿ ಏನ್ ಹೇಳ್ತ ಇದ್ದೀರಾ ಯಶೋದವರೇ?
ಅಲ್ಲ ನಿಖಿತಾ ಆ ಏನ್ ಕೇಳ್ತಿದೀಯ ನೀನು?
ನಂಗೆ ಪನ್ನೀರ್ ರೈಸ್ ಮಾಡೋದ ದೇ ಹೇಗ್ ಮಾಡೋದು ಹೇಳಿ ಅಂದೆ
ಅಲ್ಲ ಮತ್ತೆ, ನಿಮ್ಮ ಹತ್ರ ಏನೇನಿದೆ ಇವಾಗ ಅಂತ ಕೇಳಿದೆ ನಾನು.
ನಂಬಲ್ಲಿ ಏನೇನ್ ಇದೆ ಅಂದ್ರೆ ನಂಗೆ ಗೊತ್ತಾಗ್ತಿಲ್ಲ ಏನೇನ್ ಇರುತ್ತೆ ಅಡು ಡುಗೆ ಮನೆಯಲ್ಲಿ ಅದನ್ ಇದೆ
ಹಾ ಇವಾಗ ನಿಮ್ದ ಅಂದ್ರೆ ಅದೇ ಐಟಮ್ಸ್ ಮಾಡ್ಬೇಕಲ್ವಾ, ಏನೇನ್ ಮಾಡ್ತಿದಿದ್ದಾರೆ ಅಂತ ಕೇಳ್ದೇ ನಾನು.
ನಮ್ಮ ಹತ್ರ ಅಕ್ಕಿ ಕಾಳು ಇದೆ
ಹಾ
ಮತ್ತೆ ಇನ್ಗ್ರಿಡಿಯೆಂಟ್ಸ್ ಇದೆ ಒಂದ್ ಸ್ವಲ್ಪ ಪದಾರ್ಥಗಳು ಇದೆ
ಗಳು ಇದ್ದಾವೆ.
ಹ್ಮ ಹ್ಮ. ನಂಗೆ ಗೊತ್ತಾಗ್ತಿಲ್ಲ. ನಂಗೆ ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕು ಅಂತ
ಹಾ ಅದಕ್ಕೆ ಇವಾಗ ಹೇಳ್ತಿನ್ ಕೇಳಿಸ್ಕೊಳ್ಳಿ ಅದು ನೀವು ಏನದು ಅಕ್ಕಿ ತಗೊಂಡಿದಾರ ಅಲ್ವಾ, ಅಕ್ಕಿನ ತೋಳ್ದು ಸ್ವಲ್ಪ
ಹಾ ಹಾ ಇಟ್ಟ ಬಿಟ್ಟೆ
ಹಾ ಇಟ್ಟ್ಮೇಲೆ ಇವಾಗ ಒಂದ್ ಬಾಣ್ಲಿ ತಗೊಳ್ಳಿ, ಆ ಬಾಣ್ಲಿಯಲ್ಲಿ ಏನ್ ಮಾಡಿ, ಸ್ವಲ್ಪ ಎಣ್ಣೆ ಹಾಕಿ.
ಹಾ
ಹಾ ತಿರುಮಲ ಹಾ ಹಾಕಿ. ಮತ್ತೆ ಅದಕ್ಕೇನ್ ಮಾಡಿ ಗೊತ್ತಾ ಇವಾಗ್ ಈಗ ನೀವ್ ಹಾಲಿನ ಪದಾರ್ಥ, ನೀವೇನ್ ರೈಸ್ ಮಾಡ್ಬೇಕಂತಿದೀರ ನೋಡಿ
ಹ್ಮ
ಏನ್ ಮಾಡ್ತಿದ್ರ ಹೇಳಿ ರೈಸ, ನೀವು ಅನ್ನ ಅದ ಏನ ಪಲಾವ್ ಮಾಡ್ತೇನೆ ಅಂದ್ರಲ್ಲ ಯಾವ್ದ?
ಪನ್ನೀರ್ ರೈಸ್.
ಹಾ ಅದನ್ ಕಟ್ ಮಾಡ್ಕೊಳ್ಳಿ ತಗೊಂಡು
ಹಾ ಕಟ್ ಮಾಡ್ಕೊಂಡೇನಿ. ಹೇಳಿ
ರೀ
ಮತ್ತೆ ಏನ್ ಮಾಡ್ಬೇಕು?
ಹ ತಗೊಂಡು ಬಂದ ಸ್ವಲ್ಪರಿ ಸ್ವಲ್ಪ ಕೆಂಪುಣಕಿ ಅದು
ಹಾ ಹುರಿತಿದ್ದೀನೀ ರಿ
ಕೆಂಪ ಕೆಂಪ ಬಣ್ಣ ತಣ್ಣಗಾದ ಮೇಲೆ ನೀವೆಲ್ಲ ತಗೊಂಡು ಎಡ ನಿಡಿ ಆಮೇಲೆ ಏನ್ ತಗೊಳ್ಳಿ ಹ ಇದು ಅದೇ ಫ್ರೈ ಮಾಡ ಅಲ್ವಾ ಅದೆಲ್ಲ ಮುಗಿಸಿ ಇತ್ತು ದಿವ ಸ್ಟಾರ್ಟ ಇದು ನಾ ಸಾಸಿವೆ
ಎಲ್ಲ
ಸಾಸಿವೆ ಜೀರಿಗೆ ಅದೆಲ್ಲ ತಗೊಂಡ ಇಟ್ಕೊಳಿ
ಹ್ಮ್
ಅದೆಲ್ಲ ಅದ ಅ ತಗೊಂಡಿ ಎಣ್ಣೆಲಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣ ಬಿಟ್ ಆದ್ಮೇಲೆ
ಹಾ
ಅ ಏನ ತುಂಬ ಹಾಕ್ತೀರಾ ಅದಕ್ಕೆ ಅದು ಮತ್ತ ಹ ಉಳ್ಳಾಗಡ್ಡಿ ಮೆಣಸಿನಕಾಯಿ ಟೊಮೆಟೊ
ಹಾ ಅದನ್ನೆಲ್ಲಾ ಅದನ್ನೆಲ್ಲಾ ಹಾಕ್ ಕೈಗ ದೇ
ಮೇಲೆ ಸ್ವಲ್ಪ ಬೇಯಕ್ ಬಿಡಿ ಅದನ್ನ ಒಂದ್ ಹತ್ತು ನಿಮಿಷ ಬಿಟ್ ಬಿಡಿ. ಅದ್ ಬಿಟ್ಮೇಲೆ ಅದಾದ್ಮೇ ತಗೊಂಡು ಅದನ್ನ ಗರಂ ಮಸಾಲ ಖಾರಕ್ ಪುಡಿ ಉಪ್ಪು ಮತ್ತೆ ಅರಿಶಿಣ ಅದಷ್ಟು ಹ ಸ್ವಲ್ಪ
ಹ್ಮ್ ಮತ್ತೆ ಊಟ?
ಹಾಕಿದ್ಮೇಲ್ ಪನ್ನಿರ ಹಾಕಿ ಪನ್ನೀರ್ ಹಾಕಿದ್ ಮೇಲೆ ಅಕ್ಕಿ ನೆನೆ ಹಾಕಿದ್ರಲ ಅದನ್ ತಗೊಂಡ್ ಹಾಕ್
ಹ್ಮ್
ಹೌ ಮತ್ತ ಅದುನ್ನೊಂದ್ ಹತ್ ನಿಮ್ಷ ಬಿಟ್ಟು ಹ ಬಡಿ ಹ
ಅಲ್ಲ ಬರಿ ಆ
ಯಶೋಧ ಅವ್ರೇ ಹೇಳಿ ಸಲ್ವಾಗಿ ನಂಗ ಗೊತ್ತಿರ್ಲಿಲ್ಲ ಹೇಗ್ ಮಾಡ ದಂತ
ಹ ನಂಗೆ ಮಾಡಕ್ ಬರ್ ತ್ತೆ ಬಸ್ ಪನ್ನೀರ್ ರೈಸ್ ನಾನು ಎಂದು ಮಾಡಿಲ್ಲ. ಅದಿಕ್ಕೆ ಅರ್ಥ ಆಯ್ತಾ
ಹಾ
ಹ ಮತ್ತೆ ನೆಕ್ಸ್ಟ್ ಏನಾದ್ರು ಗೆ ಬರ್ಲಿಲ್ಲ ದ್ರೆ ನಿಮ್ಮನ್ನೆ ಕೇಳ್ತಿದಿ ಬೇರೆ ಅಂತೆ ನೆಕ್ಸ್ಟ್ ಅಡ್ಗೆ ಬರ್ಲಿಲ್ಲ ಅಂದ್ರೆ ನಿಮ್ಮುನ್ನೆ ಕಾಲ್ ಮಾಡ್
ಅಯ್ಯೋ ನ ಹೇಳ್ ಇರ್ತೀವಿ ಅಂದ ನಾನು ಮಾಡ್ತಾನೆ ಹೇಳ್ತಿರ್ ತಿರ ನಿಮ್ಗೆ
ಹಾ ಮತ್ತೆ
ಹೇಳ್ಬೇಕು ನಿಚಿತ ಊ ಅಲ್ವ ಆರಾಮ ಅ
ಹಾ ಆರಾಮಿದ್ದೀನಿ ನೀನು ನೀವ್ ಹೇಗಿದ್ದೀರಾ?
ನಾವು ಆರಾಮಿದೀವಿ ತ
ಹೌದ ಮತ್ತೇನ್ ಸಮಾಚಾರ
ಹ
ಹೌದಾ
ಹ
ಶವ್ರೆ ಮತ್ತೆ ಮ ಇವತ್ತಿನ ದಿನ ಚರಿತ್ರೆ ಹೇ ಯಾತೋ.
ಇವತ್ತಿನ ತುಂಬಾ ಚೆನ್ನಗಿತ್ತು. ಮತ್ತೆ ಅದೇ ನಮ್ಗು ಸ್ವಲ್ಪ ಸ್ವಪ್ಪ ತ್ ಕೊಂಡು ಕೂತಿ ಇನ್ಮ್ಯಾಲ್ ಇಟ್ಟಿದ್ದ ಪೊರೆ. ಇವಾಗ್ ನಾನು ಚಲನಚಿತ್ರ ನೋಡ್ಬೇಕಂತ ಕೂತ್ತಿದೆ.
ಚಲನಚಿತ್ರ ಯಾವಾಗ್ ಸ್ಟಾರ್ಟ್ ಮಾಡ್ತೀರಾ ನಿಮ್ದು.
ಆದ್ರೆ ಸ್ವಲ್ಪ ಟೈಮ್ ಆಗ್ಲಿ ಅಂತ ಅಂದ್ರೆ ಸೊರಿ. ಸ್ವಪ್ ಸ್ವಲ್ಪ ಸಮಯ ಕಳೆದ್ಮೇಲೆ ಒಂದು ಹತ್ತು ಹತ್ತು ಗಂಟೆ ಆಗಿತ್ ಎಲ್ವ ಇ ಹನ್ನೆರ್ಡ್ ಗಂಟೆ ಆದ್ಮೇಲೆ ಸ್ಟಾರ್ಟ್ ಮಾಡ್
ಕೊಡ್ಬಿಡಿ ಇವ್ತ್ ತೆನ್ಗೆ ನೋಡ್ಬಿಡಿ.
ಅದೇ ಇವಾಗ ಅಂದ್ರೆ ಹನ್ನೆರ್ಡ್ ಗಂಟ್ ಕ್ಟ್ ಸ್ಟಾರ್ಟ್ ಮಾಡ್ತಿದ್ರೆ ನಿಖಿತವ್ರೆ ಅದ್ ಸ್ವಲ್ಪ ಭಯ ಪಡೋದು ಹೋಗಿ ಇರುತ್ತೆ ಅಲ್ವಾ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಸಮಯ ಆದ್ಮೇಲೆ ಬಂದು ಕೂತಿದೀನಿ.
ಹೌದಾ ಚೆನ್ನಾಗಿದ್ದೇ ನಿಮ್
ಹ ಒಳ್ಳೇದಲ್ವಾ ಮಾಡಿದ್ರೆ ಹ ಮ
ಮತ್ತ್ ಹೇಳಿ ಏನಾದ್ರು ಅಂದೆ ಏನಾದ್ರು ಹೇಳಿ
ಮತ್ತೆ
ಹಾ ಅವ್ರೆ ನೀವು ಇವತ್ತು ಇದು ಐ ಟಿ ಲ್ಲಿ ಇತ್ತು ಆಲ್ವಾ ನಿಕಿತಾ ಅವ್ರೆ ನೋಡ್ತಿಲ್ವಾ?
ನಾವು ನೋಡ್ತಿಲ್ಲ ನಮ್ದು ಚಲನಚಿತ್ರ ಖಾಲಿ ಆಗೋಗಿದೆ
ಫುಲ್ಲ್ ಅಲ್ಲ ನಿಕಿತ ಅವ್ರೆ ಅದು.
ನಮ್ದು ಒಂದ್ ಜಿಯೋ ಹಾಟ್ ಸ್ಟಾರ್ ಆಪ್ ಇರುತ್ತೆ ನೋಡಿ ಅದಿಕ್ಕೆಲ್ಲಿ ಅಮೌಂಟ್ ಹಾಕಿ ಅಂತ ಕೇಳ್ತಾ ಇದೆ ಅದಿಕ್ಕೆ ನೋಡ್ತಾ ಇಲ್ಲ.
ಹೌದಾ ಆ ಹ ನಿಮ್ಗಿದು ಮಾತಾಡ
ಹ್ಮ್ ನಂಗಗು ತುಂಬಾ ದಿವಸ ಆಯಿತು ಮತ್ತೆ ಸಿಗುವ
ಬೇರೆ
ಹಾ ಇರಿ ಇರ್ರಿ ಒಂದು ಒನ್ ಡೌಟ್ ಕೇಳೋದಿತ್ತು ಯಶು ಅವ್ರೀ
ಇ ಇ ಇನ್ನ ಇನ್ನನ್ ಕರೆ ಮಾಡ್ತೀನ್ ರೀ ನಾನು ನಾವ ಕೇಳ್ರಿ
ಸರಿ ಇ ಕೇಳಿ ಹೇಳ್ತೀನಿ
ಇನ್ನಂದ ಮಾಡ
ಇಲ್ಲಿ ಕೇಳಿ ಹೇಳಿ ಈ
ನಾನು ಹೇಳ್ದು ನೀವು
ಸ್ವಲ್ಪ ಕೇಳಿ ನ ಮಾತು ಯಷದಾ ನೀವು ಏನ್ ಮಾಡ್ತಿದ್ದೀರಾ ಹಲೋ ಹಲೋ ಹಲೋ ಥ್ಯಾಂಕ್ ಯು ಹ ನನ್ ನೇವ್